ಹಲೋ ಹಲೋ.
ಹಲೋ.
ಕೇಳುಸ್ತೈತ.
ಹ್ಮ್ ರಿಜ ಫೋನ್ ಮಾಡ್ತಾವ್ನ ಅದ್ಗೆ ಅದ್ ಮಾತಾಡ್ತ್ರ ನಿನ್ ಕೇಳುಸ್ತೀನಿಲ್ಲ ಅಷ್ಟೇ. ರಕ್ ಸಾಮಾನ ಎ ರಿಸೀವ್ ಮಾಡಿಲ್ಲ ಕಟ್ ಮಾಡ್ದೆ.
ಅಲ್ಲಾ ಅವ್ರ್ ಕಂಪ್ನಿಲು ಇರೋ ರೆಕಾರ್ಡ್ ಮಾಡ್ತಾನ ಹೆಂಗೆ.
ಡಿ ಸಿ ಆರ್ ಇದುನ್ಕೋ ಜಿ ಸಿ ಆರ್. ಅ ಸಿಸ್ಯ ರೆಸ್ಯೂಮ್ ಕಳ್ಸು ಅಂದ.
ಹಾ.
ಹ್ಮ್ ಕಳ್ಸ್ತೀನಿ ಇರು ನೋಡ್ಬುಟ್ಟು ಅಂದಿ ಮತ್ತೆದ್ ಯಾರ ಫೋನ್ ಮಾಡಿದ್ರು ಮಾಡ್ತೀನಿ ಇರು ಅಂತ ಹ್ಮ್ ಸರಿ ಮಾಡು ಅಂತ ಅಂದಿ. ಹ್ಮ್. ಇನೇನ್ ಸಮಾಚಾರ ಮತ್ತ. ಮಾತಾಡ ಗುರು ಇಲ್ಲಿ ಏನ್ ಮಾಡ್ತಿದೆ
ವ್ಯವಸ್ಥೆ ಮಾಡ್ತಾ ಇದ್ದೀನಿ ಮೆನ್ ಏನ್ ವ್ಯವಸ್ ಅಂತಂದ್ರೆ ಏನೋ ಒಂದೂ ಇದನ್ ಮಾಡತ್ ಮಾಡ್ತಾ ಬೇರೆದ್ನ್ನೇ ಮಾಡಿ ಏನೊಂದ್ ಸಕ್ಸಸ್ ಸಿಕ್ಕಿದ್ರೆ ಸರಿ ಮ ಅಕಸ್ಮಾತ್ ಪೆಲ್ವರ್ ಆದ್ರೆ ಇದ್ರಲ್ಲೇ ಪರ್ಮನೆಂಟ್ ಆಗಿ ಉಳ್ ಬಿಿಟ್ರೆ ಏನ್ ಗುರು ಬಾಳಂತ ಯೋಚ್ನೆ ಮಾಡತ ಇದ್ದೇನೆ
ಏನಿಲ್ಲ -ಏನಿಲ್ಲ ಅದೆಲ್ಲ ಒವರ್ ಥಿಂಕೆ ಮಾಡಕ್ ಹೋಗಬಾರ್ದದು ಆಯ್ತಾ ಆಗಲ್ ಇದ್ರಲ ಇದ್ರೆ ಏನಾಗಗ್ಬಿಡದು. ಏನ್ ತಲೆಗಡ್ಸಕಡ ಏನೊಂದ ಆಯ್ತ ತಲೆಗಡ್ಸ ಬರ್ತದಕಲ್ಲ.
ಪಾಸಿಟಿವ್ ನೆಗೆಟಿವ್ ಎರಡು ಥಿಂಕ್ ಮಾಡ್ಿರ್ಬೇಕಲ್ವಾ.
ಅಂದಲ್ಲ ನೀನ್ ಪಾಸಿಟಿವ್ ತಿಥಿಂಕ್ ಮಾಡ್ಬೇಕು ಜಾಸ್ತಿ ಯಾರೋ ಈಗ ಎಲೆಕ್ಷನ್ ನಿಂತ ಗೆಲ್ತೀನಿೋಟ್ಟು ಗೆದ್ಬಿಟ್ಟು ಈ ಮಾಡತಾರ ಎಲ್ಲ ಆಯ್ತ ಫೇಸ್ ಮಾಡ್ಬೇಕು. ಹಾ ಎಲ್ಲ ಅಷ್ಟೇ. ಎಲ್ಲ ಯಾವ್ದೋ ಪರ್ಮನೆಂಟ್ ಅಲ್ಲ..
ಸಕ್ಸಸ್ ಆದ್ರೆನ ಸರಿ ಮ ಫೇಲ್ಯೂರ್ ಆದ್ರೆ ಜನಗಳಿಗೆ ಆಡ್ಕಳಕ್ ಸರಿಯಕ್ ಸಿಕ್ತ. ಬಿಿಡ್ತ ಮಿ ಅಂತೆಲ್ಲ ಹಾಕ್ತಾರ್ ವಂದು
ಏನ್ ತಲೆ ಕೆ ಜನಗಳ ಬಗ್ಗೆ ಯಾಕ ತಲೆ ಕೆಡಸ್ಕೋಬೇಕು ನಾನ್ ಥಿಂಕ್ ಮಾಡೋ್ ಇಷ್ಟೇ ನಾನ್ ಬೇರವ್ರ ಬಗ್ಗೆ ತಲೆ ಕೆಡಸ್ಕತಿಲ್ಲ ನಾನ್ ಸಕ್ಸಸ್ ಆದ್ರೆ ನನ್ ಮನವ್ರನ್ನ ಚೆನ್ನಾಗಿ ನೋಡ್ಕೋಬಹುದು ಅನ್ನದ್ ಬಿಟ್ರ ನನ್ ಮನವ್ರು ನಾನ್ ಬೇಕರೋದನ್ನ ಚೆನ್ನಾಗಿ ನೋಡ್ಕೋಬಹುದು ಅನ್ನೋದ್ ಬಿಟ್ರ ನಂಗೆ ಬೇರೆ ಇದಿಲ್ಲ. ಬಟ್ ಓವರ್ ಥಿಂಕ್ ಮಾಡಕ ಓವರ್ಥಂಕ್ ಮಾಡ್ತೀನಿ ನಾನು ಮಾಡ್ತೀನಿ ಇಲ್ಲ ಅಂತ ಹೇಳಲ್ಲ ಬಟ್ ಬೇರವ್ ಏನ್ ಅನ್ಕತಾರ ಅನ್ನೋದಕಿಂತ ನಾನ್ ಸಕ್ಸಸ್ ಆಗ್ದವ್ರ ನನ್ ಮನವ್ರು ನನ್ ಸಕ್ಸಸ್ ಫೇಲ್ರ್ ನನ್ ಫೇಯೂರ್ ಜೊತೆ ನನ್ ಮನೆಯವ್ರು ಫೇಲ್ಯೂರ್ ಆಯ್ತಾರಲ್ಲ ಅಂತ ನನ್ನ ಥಿಂಕ್ ಮಾಡೋದ ಅಷ್ಟೇ. ಏನು ತಲೆ ಕೆರ್ಸ್ಕೊಬತದ ಕೆಲ. ಆಯ್ತದ ಒಂದಲ್ಲ ಒಂದ್ ಏನೊಂದ್ ಮಾಡಕ ಟ್ರೈ ಏನಾಗತ್ತ ನಮ್ ಸತತ ಪ್ರಯತ್ನ ಇರ್ಬೇಕು ನಾವ್ ಏನಆಯ್ತಿವಿ ಏದ್ರ ಮೇಲೆ ಸುನೆ. ಹ ಅದಕ್ಕೆ ಏನ್ ಮಾಡ ಈ ಸ್ಟಾಕ್ ಮಾರ್ಕೆಟ್ ಎಲ್ಲ ಓಕೆ ಮಾಡ್ಬೋದು ಬಟ್ ಕ್ಲೈಂಟ್ ಸಿಕ್ಬೇಕು ಅದೇ ಇದು.
ಬತಟ್ಟ ಹ್ಮ್. ಹ್ಮ್ಮ್. ಹ್ಮ್ಮ್. ಹ್ಮ್. ನೀ ಯಾವ ಸಜೆಸ್ಟ್ ಮಾಡ್ತಮ್ಮ ಸ್ಟಾಕ್ ಮಾರ್ಕೆಟ್ಲಿ ಬೇರೆಯವ್ರಿಗೆ ಇದನ್ ತಕೊಂಡ್ರ ಚೆನ್ನಾಗಿರುತ್ತೆ ಅಂತ.
ಅವರು ಕಲ್ಸ್ ಕೊಡ್ತಾರ ಅವರು. ಯಾವ್ದ. ನಿಫ್ಟಿ ಫಿಫ್ಟಿ ಆಪ್ ಫ್ಯಚರ್ ಇಂಟರ್ ಮಾಡತಾರೆ ಡೈಲಿ ಬೇಸಿಸ ಮೇಲೆ ನಾ ಕಾಲ್ ಕಾಲ್ ಮಾಡಬಿಟ್ಟ. ಅಂದ್ರೆ ಕಾಲ್ ಮಾಡಬಿಟ್ಟು ನಾನು ಹೇಳದು ಈ ತಗಿ ಇಂಟ್ರೆಸ್ಟ್ ಇದಯ ಅಂತ ಅವ್ರ ಇಂಟ್ರೆಸ್ಟ್ ಇದ್ರೆ ನಾ ಕಾಲ್ ಪಾಸ್ ಮಾಡ್ಬಿಡ್ತೀನಿ. ಹಾ.
ಇಂಟ್ರೆಸ್ಟ್ ಇಲ್ಲ ಅಂದ್ರೆ.
ಕಾಲ್ ಫಾಲ್ ಮಾಡ್ಬಿಡ್ಿ ಫಲ್ ಮಾಡ ಸರ್ ಇಂಸ್ಟ್ ಇ್ರೆ ಕಟ್ ಮಾಡ್ತನಿ ಇನಿಲ್ಲ ಡಲಿೂರ ಕಾಲ್ ಮಾಡಬೇಕು.
ಅಂದ್ರೆ ಮಂತ್ಲಿ ಟಾರ್ಗೆಟ್ ಎಷ್ಟ ಇರುತ್ತೆ ಮಾಮ್
ಏನು ಮಾಡ್ ಕಾಗಲ್ಲ
ಮಂತ್ಲಿ ಎಷ್ಟ ಎಷ್ಟು ಇರುತ್ತೆ ಟಾರ್ಗೆಟ ವಾ
ಸ್ಯಲ್ರಿ ಬತ್ತಾ ಹ್ಮ್ ಅದು ಐವತ್ತು ಸಾವಿರ ಪ್ರಾಫಿಟ್ ಕೊಟ್ಟ್ರ ಪೇಮೆಂಟ್ ತೆಗಿಬೇಕು ಅವ್ರಂದ
ಅಲ್ಲ ನೀ ಐವತ್ತು ಹತ್ತು ಸಾವರ ಕಸ್ಟಮರ್ ರೋಡ್ಕಿ ಅಲ್ಲ ಐವತ್ ಸಾವಿರ ಕಾಲ್ ಮಾಡ್ಬೇಕಾ ಅಥವಾ
ಎಲ್ಲ.
ಅಂತರ.
ಕ ಕಾಲಲ್ಲ ನಿನ್ ಎಷ್ಟಾರೆ ಕಾಲ್ ಮಾಡು ನಿನ್ ತಿಂಗ್ಳು ಐವತ್ ಸಾವ್ರ ಪೇಮೆಂಟ್ ತರ್ಬೇಕು ನೀನು.
ತಿಂಗ್ಳಗ್ ಐವತ್ ಸಾವ್ರ.
ನೀ ಪ್ರಾಫಿಟ್ ಕೊಡು ಲಾಸ್ ಕೊಡು ಅದೆಲ್ಲ ಮೇ ಹ ತಿಂಗ್ಳಗ್ ಐವತ್ ಸಾವ್ರ ಕ್ಲೈನ್ ಆಯ್ತಾ ತರ್ಬೇಕ್ ನೀ ಐವತ್ ಸಾವ್ರ ಮೇಲೆ ನೀನ್ ಎಷ್ಟೇ ತಂದ್ರು ನಿಂಗ್ ಫಿಫ್ಟಿ ಪರ್ಸೆಂಟ್ ನಿಂಗ್ ಒಂದ್ ಲಕ್ಷ ತಂದ್ರು ನಿ ನಲ್ವತ್ ಸಾವ್ರ ನಿಂಗೆ ಕೊಡ್ತಾರ್ ಅವ್ರು. ಆತರ. ಆತರ ಇರುತು.
ಈಗ ನಾ ಒಂದ್ ಲಕ್ಷ ತಕಂಡು ವಾಯ್ಟ್ ಮಾಡಿ ನಿನ್ನ ನೀ ನನ್ನ ಕನ್ವಿನ್ಸ್ ಮಾಡ್ತಿ ಕನಪ್ಪ ಈಗ ಸರ್ ಇದ್ ತಕಳಿ ಅಂತ ಈಗ್ ನಾನ್ ಒಂದ್ ಲಕ್ಷ ಇನ್ವೆಸ್ಟ್ ಮಾಡ್ದೆ.
ಹ್ಮ್.
ದ್ ಪ್ರಾಫಿಟ್ ಆಗುತ್ ತಂತ್ ಏನ್ ಗ್ಯಾರಂಟಿ.
ಪ್ರಾಫಿಟ್ ಗ್ಯಾರಂಟೀನೆ ಕೊಡಕಾಗಲ್ಲ. ದ್ರ್ಯ ಪ್ರಾಫಿಟ್ ಗ್ಯಾರಂಟಿ ಇದ್ರೆ ಯಾಕ ಎಲ್ಲ ಈ ಮಾರ್ಕೆಟ್ಲಿ ಹಂಡ್ರೆಡ್ ಪರ್ಸೆಂಟ್ ಗ್ಯಾರಂಟಿ ಇಲ್ಲ ಬಟ್ ಬೆಸ್ಟ್ ಕಾಲ್ಸ್ ಕೊಡ್ಬೋದು ಬಟ್ ಲಾಸ್ ಅನ್ನಕೆನಾ ಬೆಸ್ಟ್ ಕಾಲ್ ಕೊಡ್ಬೋದು ಅಷ್ಟೇ ಲಾಸ್ ಆದ್ರು ಆಗ್ಬುಡ್ಬೊದು ಲಾಸ್ ಆಗ್ಬೊದು ಬಸ್ಟ ಪ್ರಾಫಿಟ್ ಎಮ ಅದು ಒಂದು ಕಾಲ್ಗಳ್ ಇರ್ತಾವಲ್ಲ ಆದ್ರೆ ಬೆಸ್ಟ್ ಕಾಲ್ ಪ್ರ ಇದ್ ಮಾಡ್ಬೋದು ಅಷ್ಟೇ ನಮ್ ಕೊಟ್ಟು ಒಂದು ಒಂದ್ ಸ್ವಪ್ ಪ್ರಾಫಿಟ್ ತರಕ್ ಟ್ರೈ ಮಾಡ್ಬೋದು.
ಅದ್ನೇ ನಾನ್ ಕೇಳ್ತಿರೋದು ನೀ ಹೆಂಗ್ ಗುರು ಈಗ ಪ್ರಾಫಿಟ್ ಕಡೆ ಹೆಂಗೆ ಎಸ್‌ ಮಾಡ್ತಯ. ಅರ್ಥ ಆಯ್ತಾ.
ಏನ ಅಂದಿದು.
ನೀ ಏನೂ ಒಂದ್ ಮಾತೇಳದ ಅವ್ ಪ್ರಾಫಿಟ್ ಬರ್ ತಕ ನಾವು ಟ್ರೈ ಮಾಡ್ತೇವ್ ಆ.
ಹ್ಮ. ರಯಲ್ಲ ಮಾಡಿತೀನ್ ಅನಾಲಿಸ್ಟ್ ಇರ್ತಾರ, ಅವ್ ಕಾಲ್ಸ್ ಕೊಡ್ತಾರ ಅವ್ರು ನಿಂಗ್ ಹತ್ ಕಾಲ್ ಕೊಟ್ರ ಆದ್ರೆ ಹೊಳ್ರಿತಿ ಎಂಟ್ ಕಾಲ್ ಸಕ್ಸಸ್ ಆಯ್ತದ ಎಡ್ ಕಾಲ್ ಫೇಲ್ಯುರ್ ಆಯ್ತದ ಅದು ಲಾಸ್ ಆಯ್ತದ ಅಂ ತ ಹ್ಮ್.
ಒಟ್ನಲ್ಲಿ ಈಗ ನಾನು ಸೇರಲ್ಲಿ ಯಾವ್ದೇ ತಕಂಡ್ರುನು ಒಟ್ನಲ್ಲಿ ನಿಮ್ಮ ಇದಿರುತ್ತ ಅದ್ ಏನಂತರಲ್ಲ ಸಜೆಷನ್ ಇರುತ್ತೆ ಇಲ್ ಇಂತದ್ನೇ ಮಾಡಿ ಇಂತದ್ನೇ ತಗಳಿ ಇಷ್ಟ್ರಲ್ಲೆ ಎಕ್ಸಿಟ್ ಆಗಿ. ಆತರ.
ಹ್ಮ್.
ಅಲ್ವಾ.
ಹ ಅದೇ ಆರ ಸಜ ಸಜೆಷನ್ ಮಾಡ್ದೆ ನಮ್ ಕೆಲ್ಸ ಈತರ ತಗಳಿ ಈತರ ಮಾಡಿ ಪ್ರಾಫಿಟ್ ಮಾಡಿ ನೀ ಪ್ರಾಫಿಟ್ ಮಾಡಿ ನಮ್ಗ್ ಪೇಮೆಂಟ್ ಮಾಡಿ ಪ್ರಾಫಿಟ್ ಮಾಡ್ದೆವ್ರು ಒಬ್ಬೊಬ್ಬರು ಪೇಮೆಂಟ್ ಮಾಡ್ ಬುಕ್ ಮಾಡ್ಕಂಡ್ ಪೇಮೆಂಟ್ ಮಾಡ್ತರ.
ಈಗ ಅಕಸ್ಮಾತ್ ಫೇಲ್ಯೂರ್ ಆದ್ರುನು ಪೇಮೆಂಟ್ ಮಾಡ್ಲೇಬೇಕ್ ನಮ್ಗ.
ಹು ಹು ಫೇಲ್ಯೂರ್ ಅದ್ರು ಅವ್ರ್ ಎಲ್ ಮಾಡುದ್ರೊ ಕೊಂಡೊಯ್ತಾರ ಬ್ಲಾಕ್ ಮಾಡ್ಕೊಂಡು. ಮೊದ್ಲೇ ಮಾಡ್ಸ್ಕೊಬುಡ್ತಾರೆ ಅದಕ್ಕೆ ಸ್ವಲ್ಪ್ ಸ್ವಲ್ಪ.
ನೋಡೊ ತಿನ್ಸ ಆಗಿರ್ಬೇಕು ಸೌಂಡ್ ಬಡ್ಕತ್ತವ.
ಇಲ್ಲ ಇನ್ನ ಎರಡ್ ನಿಮ್ಷ ಅದ.
ಇನ್ನ ಎರಡ್ ನಿಮ್ಷ ಹ್ಮ್. ಜೀವ್ನ ಎಲ್ಲಕ್ ತಗ ಹೋಗ್ ಬಿಟ್ಟತ್ತು ಹ್ಮ ನಾನು ನೋಡ್ತಿನಿ. ಜೀವ್ನ ತಕ್ಕಹೋಗ್ ಎಲಿಗ್ ಬಿಟ್ಟದು ನಾವು ನೋಡ್ತಿವಿ ಅಂತಂದೆ.
ಎಲ್ಲು ಬಿಡಲ್ಲ. ಎಲ್ಲು ಏನಾಗಲ್ಲವ ತಲೆ ತಲೆ ಕೆಡಿಸ್ಕೊಬಾರ್ದು ಮೊನ್ನೆ ಒಂದ್ ಆಯ್ತ ಗೆದ್ದೇ ಗೆಲ್ಲುವೆ ಒಂದು ದಿನ ಗೆಲ್ಲಲೇ ಬೇಕು ಒಳ್ಳೆತನ ಸುವ್ವಿ ಸುವ್ವಿ ಸುವ್ವಿ ಅಂತ. ಏನು ಮಾಡಕ್ ಆಗಲ್ಲ ಬಾ ಗುರು ತಲ ಕೆಡ್ಸ್ಕ ಬಾರ್ದು. ಅದ್ಕೆಲ್ಲಾ ತಲೆ ಕೆಡ್ಸ್ಕಂಡ್ರೆ ಜೀವನ ನಡ್ತದ ಏನೋ ಒಂದ್ ಅಯ್ತ ಏನಪ್ಪಾ ಲಾಸ್ಟ್ಲ್ ಏನು ಆಗ್ಲಿಲ್ಲ ಅಂದ್ರೆ ಆರಾಮಾಗ್ ನೆಮ್ಮದಿ ಜೀವ್ನ ಇರ್ಬೇಕು ಸಿವ ಅಷ್ಟೇ. ಅಲ್ವಾ. ಹ್ಮ್. ಈಗ್ ಕುಸಿಯಾಗ್ ಈಗೆಲ್ ಹೊಯ್ತಿದ್ದೆ.
ನಿಧಾನಕ್ ಹೋಯ್ತಾವ್ನಿ. ಫಷ್ಟಗ್ ಹೋದ್ರ ಅಷ್ಟೇ ನಮ್ ಗಾಡಿ ಸೌಂಡ್ ಕೇಳ್ಸ್ಕೊಬೇಕ್ ಆಯ್ತಾ ನೀನು ಅಷ್ಟೇ.
ಈಗ್ಲು ಮಧ್ಯೆ ಸೌಂಡ್ ಬತ್ತಾದ.
ಹೌದ ಇಗ್ ಜಸ್ಟ್ ತ್ತು ನಲ್ವತ್ತರಲ್ ಹೋಯ್ತಾ ಇದೀನಿ. ಅಚ್ದೆ.
ಸರಿ ಸರಿ ರೂಮ್ಗ್ ಹೋಗ್ಬಿಟ್ ಒಂದ್ ಮಿಸ್ಕಾಲ್ ಕೋಡು ಒನ್ಸರಿ.
ಹ ಎಲ್ಲ ರೂಮ್ ಹೋಗ ಪುನ ಒಂದಂಚೂರು ಊಟ ಗೆಟ ಮಾಡ್ಕೊಂಡು ಪುನ ಸ್ವಗ್ಗಿ ಅನ್ ಮಾಡ್ತಿನಿ.
ಸರಿ ಸರಿ ನಾನೇ ಮಾಡ್ತೀನ್ ತಡಿ ಕಟ್ ಮಾಡ್ಬಿಟ್ಟು ತಿರ್ಗೆ ಒನ್ಸರಿ.